ಹಿಂದ್ ಹಿಂದ್ ಹಿಂದ್ ಬಂದನ್ ನೋಡ್ರಿ ಹಿಂದ್ ಬಂದ ಹೊಡ್ರಿ ಹೊಡ್ರಿ ಏಯ ಅಪ್ಪು ಎಂತ ಪ್ಲೇಯರ್ ನೀವು. ಮನುಷ್ಯ
ನಿಂದ್ರ ಸ್ವಲ್ಪ ತಾಳ ತಾಳೆ ತಾಳ್ಮೆಟ್ಗೋರು ಸ್ವಲ್ಪ ತಾಳ್ಮೆಡ್ಗೋರು ಆತವ.
ಖರಿ ಮತ್ತ ನೀವು ಹಿಂದೆ ಬಂದನ್ ನಿಮ್ ನಿಮ್ ನೀವು ಹಿಂದ್ ಹಿಂದದಿರಿ ನಾವ್ ಮುಂದದಾನ್ ನೋಡ್ರಿ ಆ ಅವಾಗ ಹೊಡದ್ ನೋಡ್ರಿ ನಮ್ಮಗ್ ಮಾತ್ರ. ಪಿಚ್. ಕರೆ ಏನ್ ಮಾಡದ್ರಿ ಮನ್ಷ್ಯ ತಿುಳ್ಕೋಬೇಕ್ರೀ ಮನ್ಷ್ಯ ಅಂದಬಳಿಕ
ಆ ತರ್ತರಿ ನಾ ಬಿಡ್ರಿ ಇದು ರಿ.
ಹುಡುಗರು ಹುಡುಗರು ತಿಳ ಬಾಳ ಕೆಟ್ಟಾರ ನೋಡ್ರಿ ನಮ ಹೊಸ
ಇಪ್ಪಲ್ ಸ್ವಲ್ಪ್ ನಿಂದ್ರಬೇಕಿರಿ ಸ್ವಲ್ಪ್ ತಾಳ್ಮೆ ಇರ್ಬೇಕ್ ಮನ್ಷ್ಯರ ಬಲ್ಲಿ. ಏನ ವಸತಿ ಬಗ್ಗೆ ಅದ್ರ ಬಗ್ಗೆ ಏನ ಹೇಳೇಕ್ಕೆ ಹೋಗ್ಬಾರಡ್ರಿ ಬಾಳ್ ಕೆಟ್ಟ ಕೆಟ್ಟರ್ ಅವ್ರು.
ಕರ್ರೀ ಬಾಳ್ ಮಂದ್ ನಮಗ ಅಂತ್ರ ಚಲೋ ಅನ್ಸಿಲ್ ನೋಡ್ರಿ ಯಾರು ಚಲೋ ಅನ್ಸಿಲ್ರಿ.
ಏನ್ರೀ?
ಯಾರು ಚಲೋ ಅನ್ಸಿಲ್ರಿ ನಮ್ಗೆ ಯಾರು.
ನಮಗೂ ಒಬ್ಬರಿಬ್ಬರು ಚೊಲೊ ಅನ್ಸ್ಯಾರಿ ಅಷ್ಟ್. ನಂಗ್ ಒಬ್ಬರು ಇಲ್ಲ ಇಬ್ರು ಅಷ್ಟೇ ಅನ್ಸರೋಡ ಸುಳ್ಳ ಯಾಕ್ ಹೇಳ್ಲಿ.
ನಂಗ್ ಹೊಡೆಡದ್ರಿ ಸ್ವಲ್ಪ ಬರಿ ಸ್ವಲ್ಪ. ಸ್ವಲ್ಪೇ ಬರಿ ಏನ ಆಗಲ್ರಿ ನಲ್ವತ್ತು ಬರಿ ಸ್ವಲ್ಪ. ಸ್ವಲ್ಪ ಬರ್ರಿ ಆತಿನ್ರಿ ನಾ.
ಅದೇ ಅದ ಒಂಟಿದ್ ಒಂಟಿದ ಅಲ್ಲೇ ಇರ್ರಿ ಒಂಟ್ರರು ಸ್ವಲ್ಪ. ನಿಂದ್ರೆ ನಿಂದ್ರೆ ಸ್ವಲ್ಪ ತಾಳ್ಮೆ ಇಟಗೋರಿ ಅಂತ್ ಹೇಳ್ತಿನಿ ಮತ್ತ ನೀ ನಿಮ್ಮ್ದೇಳ್ತಿರಲ್ಲ ಯಾವ್ ಮಾಡೋ್ ಸ್ವಲ್ ನಿ ಅಂತ ಹೇತಿರಿ ನೀವುಮ್ದ ಏ ಕೆಲ್ಸ ಅ ಮುಗಿಸಕೋತರಿ್. ನಾಮ್ಮ ಕೆಲ್ಸರ ಮಾಡ್ಲಕ್ ಬಿಡ್ರಿ ನಿಮ್ಕ್ ಮೊದಲ್ಲ
ಮನ್ನ ಸಾತ್ನಂದ್ರೆ ಏನ್ ಮೂಡುದ್ರಿ ಮನುಷ್ಯ.
ಹಂಗ ಹಂಗ್ಯಂಗ್ ಸಾಯ್ತಿರಿ ಇಲ್ಲಿ ದ್ರಾಕ್ಷಿ ಪಡೋರ್ ಕೆಲ್ಸ ಮುಗ ಮುಗ್ದಿ ಇಲ್ಲಿ. ಕಬ್ಬಿನ್ ತೋಟದಾಗ ಇಡಿ ಅಂತ್ ಹೇಳತಿನಿ ನಿಂದ್ರಲ್ಲೇ ನೀವು ಒಟ್ಟ ಮೈಮೇಲೆ ಬರ್ತೀರಿ ಬರೀ. ಬರಿ ಬರಿ ಬರ್ತೀನ್ ತಾಳ್ರ ಹೆಂಗ ಮಾಡ್ರಿ ಹೆಂಗ್ ನೀವು.
ಹ ಸ್ವಲ್ಪ ನಾವು ಸಾಯ್ತಿೀವ್ರೀ ಅದಕ್ ನಮ್ಗೆ ನಮ್ಗೇನ್ ಏನ್ ಹೊಡದ್ರು ನೋಡ್ರಿ. ಚಲೋರ ಮತ್ ಮುಗೀತ್ ನೋಡ್ರಿ. ಅಂದ್ರ ಎಷ್ಟು ಹನ್ನೆರಡು ಹನ್ನೆರಡು ಕೂತ್ ನೋಡ್ರಿ ನಮ್ದ.
ಹನ್ನೆರಡು ಕೂಡ್ಲಕ್ಕ ರೀ ಹನ್ನೆರಡು ಹ ಹನ್ನೆರಡು ಹನ್ನೆರಡು. ಓ ಎಕರ್ ಹೊಲದಮ್ದ ಕುನ ಅದ ನಮ್ದು ಬರಿ ಎಳೆನ್ ಏಂಟ ಎಕ್ಕರ್ ಹೊಲದ ಅದ ರಿ ನಮ್ದ್.
ಎಂಟೆಕ್ಕರ ಏನ್ ನೋಡ್ರಿ ನಿಮ್ಮ್ದದು ಮಾತ್ರ ಎಂಟೆಕ್ಕರ್.
ಅ ಅದೇ ಎರಡ್ ಟಕ್ಕರ್ನಾಗದಾರೆ ನಾವನೊ.
ಅವ್ರು ಬಂದಾರೆನ್ ನೋಡ್ರಿ ಅವ್ರು ಬಂದಾರೆನ್ ನೋಡ್ರಿ ಸ್ವಲ್ಪ. ನಾಕ್ ಮಂದಿ ಆಟೊದ್ರಿ. ಕರಿಲ್ ಕರಿಲ್ ತಗಿಲ ಏನ್ ರೀ.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
ಇವ ಶಾಣು ಬೈ ಏನೋದ್ರುತಂನ್ಲೆ ಶಾಣು.
ಶಾಣು ಶರಣ ಸ್ವಲ್ಪ್ ಸುಮ್ಕೂಡು.
ಹಾ ಪಾಪ ರೀ ಪಾಪ ಮನುಷ್ಯ ಚೊಲೋ ಅಂದ್ರವ ಶರಣಯ್ಯ.
ಮಂಷ್ಯ ಚಲೋ ಅದನಾರೀ ಬಟ್ ಅವ್ಗವಾಗ ಚೀರ್ತನ್ರಿ ಏನ್ ಮಾಡನ್ರಿ.
ಕರೆಕ್ಟ್ ಕರೆಕ್ಟ್ ಪಾಪ್ ಮಂಷ್ಯ ಚಲೋ ಅನ್ರಿ. ಚಲೋಅದನ್ರಿ ಮನ್ಷ್ಯಾ ಎನ್ ಮಡೋದ್ರಿ. ಪ್ಯಾರಾಡಾಕ್ಸ್ ಅಂತಿದ್ದ ರೀ ಮಂಚ್ ಅವ್ರು ಯಾರ ಕರೀರಿ ಪಟಕನ ಕರೀರಿ.
ಮ್ಯಾಗ ಉಪನಾದ ಅಂದ್ರಿ ಹೇಳ್ರಿ ಹೋಗ್ಬಿಡ ಮ್ಯಾಗ. ಅಲ್ಲ ಅಲ್ಲೇ ಸ್ವಲ್ಪ ಕೆಲ್ಸ ಅವರಿ. ಎಣ್ಣೆ ಒಡವ ರೀ ಸ್ವಲ್ಪ ಹೊಲದಾಗ.
ಅವ್ರು ಕಬ್ಬಿನ್ ಹೊಲ್ದವ್ರಿ ಇಲ್ಲೇ ಬಿತ್ತರ ನೋಡ್ರಿ ಅವ್ರ್. ಅವರು ಟಾಕ್ರಪ್ಪನವರು ಇಲ್ಲಿನಪ್ಪಾನ ಅವರು ತಿಗವರು.
ಹದ್ರಪ್ಪ. ಅದೇ ಅವ್ರಿಗೆ ಹೇಳ್ತಂದ್ರಿ ನಾವ್.
ಸಮಯ ಹತ್ತಕ್. ಐದಾರಿ ಮತ್ ಈಗ ಅವ್ರು ಬರ್ತಾರ್ ಇಲ್ಲ್ ಕೇಳ್ರಿ ಅವ್ರಿಗೆ.
ಎ ಪೋಪ್ಕಾರ್ನ್ ಜೊತಿ. ಅದೇ ಹೇಳೇಳ್ತನ್ ನೋಡ್ರಿ ಇವತ್ತ್ ಮಾಡ್ಕ್ ಹೋಗಬಬೇಕ ಇ ಇದ್ದಿನಿ ಅನ್ ಇಲ್ಲ ಇದೀನಿ. ನಾಕ್ ವರ್ಷ ಇರ್ತೀರಿ ಚಂದ ರೀ ಜಳಗಿಗ್ಳ ಆಡ್ಬಬೇಡ್ರಿ ಅಂದ್ರ್ ಕೇಳಲ್ಲ ಇವ್ರು.
ಅದು ಹಲ್ ಬಿಡ್ರಿ ಅವ್ರ ಇವ ಅವ್ರ ಇವ್ರು ಬರ್ತಾರ ಎನ್ರಿ. ಅವ್ರು ಇವ್ರು ಬರ್ತಾರ ಎಲ್ಲಿ ಕೇಳಳ್ತಿನನ್ ನಿಮ್ಗ್ ನಾಲ್ಕು ಮಂದಿ ಆಡೋ ನಾಲ್ಕ್ ಮಂದಿ ಆಡೋದು ನಾಕ್ ನಾಕು.
ಹೌದು. ಹ ಹೌದ್ ಲೇಬರ್ ಬರ್ಲತ್ ಅವರು ಲೇಬರ್ ಚುಟ್ಟಿ ಮಾಡರ ಅವ್ರು.
ಹ ಹಾ ಕೆಲ್ಸಗಾರ ಬರ್ಲಾತ್ತಾರಂದಂಗಯ್ತರಿ ಮತ್ತ.
ಅ ಅದೇ ಬರ್ಲಾಗರ್. ಅವರು ಸ್ವಲ್ಪ ಕೆಲ್ಸದ ಮೇಲೆ ಬಿಸಿ ಇರಂತ್ರಿ ಅದಕ್ಕೆ ನಾಡಿ ಸುಮ್ ಕೊತನ್ರೀ ಇದು. ಇದೊಂದ್ ವಾರ ಒ. ಸ್ವಲ್ ಕೆಲ್ಸ ಮುಗದು ನಾರೀ ಮುಂದ್ ಮುಂದ್ ಮಾತಾಡ್ತೀನ್ರಿ ರೀ ಮುಂದಿನ್ಸಲಿ ಪಗಾರ್ ಕೊಡಲ್ರಿ ಇಲ್ಲಾ. ಕೆಲಸ ಮಾಡಲ್ದೇ ಅವ್ರ ಅವ್ರ ಕೆಲಸ ಮಾಡ್ಸಿಬುಟ್ಟಿ ಪೈೇ ದಾರ್ಶಿ ಪಡ ಪರ ಕ್ಲೀನ್ ಮಾಡ್ಸಿ ಮುಂದಿನ್ ಮಾಡ್ತಿನೆ ನಾ.
ಹಾ ಸ್ವಚ್ಛ ಮಾಡ್ಸೋ ಮತ್ ಸ್ವಚ್ ಮಾಡಸಕೋಳರ್ದೇ ಹಂಗೆ ಕಳಸಿವ್ ಮತ್ತಾ.
ಹಾ ಅ ಸ್ವಚ್ಛ ಅತಿಶ. ಅವ್ರಿಗೆ ಹೇಳ್ತೇನ್ ರೀ ಸುಮ್ ಕೂಡ ಅಂತ ಅವ್ರ ಏನಪ್ಪಾ ಕೆಲ್ಸ ಮಾಡಲ್ ಹೆಂಗ ಮಾಡದ್ರಿ ಮತ್ ಅವ್ರಿಗೆ. ಟೈಮ್ ಟುಮಿ ಚಾ ಆಗ್ಬೇಕು. ಟೈಮ್ ಟೈಮ್ಗೆ ಊಟ ಬೇಕು ಎಲ್ಲ ಬೇಕ್ರೆ ಅವ್ರಿಗೆ ಕೆಲ್ಸ ಅಂದ್ರ ಟೈಮ್ ಟೈಮ್ ಆಗಲ್ವಾ ಒಂದು.
ಕರಕರ್ರಿ ಈಗ ಅವ್ರ ತಿಕೊಬೇಕ್ರಿ ಈಗ ನಮ್ಮವು. ವಸ್ತ್ ವಸ್ತಿನ ಇಲ್ಲೇ ಸಾಣದದ್ರೀ ನಮ್ದು ವಸ್ತಿನಲ್ಲೇ ಬಾಳ ಸಾಣ್ಣದದ್ರೀ.
ಅ ಅ ಬೊಕ್ಕಣಸತ್ತ ರೀ. ಎಂದಾರು ಕೀಟತ ಇರೋದೆೇ ಚಟಾಕ ಹೊಸದಿಂದದ. ಇಲ್ಲ ಅಲ್ಲೇ ಅಬಬೇಕ ಹೇಳಲ್ಲ ಕೆಲ್ಸ ಹೆಂಗ್ ಅಬಕ.
ನಮ್ ಮಸ್ತಿನಿಲ್ಲೆ ಕಂಡ ಪಟ್ಟಿ ಸಾಣದದ್ರಿ ಏನ್ ಮಾಡೋಡುದು ಕೆಲ್ಸ ಕೆಲ್ಸ ಆಗಲ್ರಿ.
ಕೆಲ್ಸ ಆಗಲ್ರಿ ಈಗ ಹೊಟ್ಟ ಆಗಲ್ರರಿ. ಈಗ ನೋಡಿದ್ರಿಲ್ಲ ಊಟ ಬರ ಬರಲ್ಲ ಏನ್ ಬರೋ ಬರಿ ಇಲ್ಲ.
ಕರ್ರೀ ಮನ್ಷ್ಯ ತಿಳ್ಕೋಬ್ರಿ ಏನು ಇಲ್ರಿ ಇಲ್ಲಿ. ಬುಳಿ ಬುಳಿ ಏಟು ಬುಳಿ ರೀ.
ಏನ್ ಹಬ ಬಿಡಂಬ್ರೆ
ಎಲ್ಲರಿಗೂ ಪುಲ್ ಡಾಮೇ ಎಲ್ಲಾರೂ ಪುಲ್ ಇದಾಗ್ಯಾರ ನೋಡ್ರಿ ಸತ್ ಸಾಯಂ ಸಾಯಾ ಪರಿಸ್ಥಿತಿ ಆಗೀ
ಸಾಯ ಪರಿಸ್ಥಿತಿ ಹರೋರಿ ಸಾಯ್ದಾಗರೋರು ಅ ಸ್ವಪ. ಆರಾಮ್ ತಪ್ಪ ಇದ್ರ ಅವ್ರಿಗೆ ಇಷ್ಟೇ ಗೋಲಿ ತೊಲತ್ತಾರ ಅವ ದಿನ ಗೋಲಿ ತಗೊಂಡಿ ಆರಾಮ್ ಅಲತ್ತಾರ ಈಗೀಗ.
ಕರೆ ಕರೆ ಹೌದ್ರಿ ಬಾಲ್ ಗೋಳಿ ತಿನ್ಬಕ್ ರೀ ಆರಾಮ್ ಆಬಬೇಕಕ್ಂದ್ರ ಗೋಲಿ ಬಾಳ ತಿನ್ಬಾರಡ್ದ್ರಿ
ಇಲ್ಲ ಇಲ್ಲ ಮನ್ಷ ಎಏತ್ ಗೋಲ ನಚ್ಚಿ ಇದತನ್ನ ಗೋಲಿಗಳ ಬಗ್ಗೆ ನಾ ನಾವು ಮೂರಾಕ್ ವರ್ಷ ಗಲಿಗಳ ಬಗ್ಗೆೇ ಓದ್ ಇದೀನ್ೀ
ಕರೆ ಕರೆ ಅದೇ ಗೋಲಿ ಬಾಳ ತಿಂದ್ರೆ ಏನೋ ಕಿಡ್ನಿ ಲಿವರ್ ಪೇಲ್ ಆಗತವಲ್ರಿ
ನಾವ್ ನಮ್ದ ಸ್ವಂತ ಮೆಡಿಕಲ್ ಅದ ರೀ ನಾವ
ಹಾ ಹಂಗಲ್ರಿ ಅಂದ್ರ ಬಾಳ ತೋಬಡ್ದತ್ತಲ್ರಿ ಗೋಲಿ.
ಅಂದ್ರೆ ಅಂತ ಬಾಳ ತಗೋಬಾರ್ದಿರಿ ಏಟರ್ ಲಿಮಿಟ್ ತಗೋಬೇಕ್ರ ಅವ್ರು
ಎಷ್ಟ ಲಿಮೀಟ ಹಾ ಅದೇಮತ್ತೆ. ನಮ್ಮಣ್ಣವ್ರು ಹೇಳದ್ರಿ ಬಾಳ ಗೋಲಿ ತಿನ್ಬಾರ್ದ ಅಂದ್ರ ಜ್ವರ ಬಂದ್ರರು ತಿನ್ಬಾರಡದತ್ರಿ ಬಾಳ ಅಂದ್ರ ಯಾವಾಗ್ರೀ ಪೂರಾ ಎಮರ್ಜೆನ್ಸಿ ಫುಲ್ ಇದ ಇದ್ದಾಗ ಅವಾಗ ಅಷ್ಟೇ ತಿನ್ಬೇಕತ್ರಿ ಗೋಲಿ ನಮ್ಮ ಅಣ್ಣವರು ನಮ್ಮ ಅಣ್ಣವ್ರ ಹೇಳದಾರೀ ಅದಕ್ ನಮ್ಮಣ್ಣ ಹೌದ್ರಿ ನಮ್ಮ ಅಣ್ಣವರು ಇದಾದಾರೆ.
ರೊಕ್ಕ ಬೊ ಕೊಡ್ತ ನಿ ಬ
ಇಲ್ರರಿ ರೊಕ್ಕ ರೊಕ್ಕ ಏನ ಇಲ್ರರಿ
ಬಿಟ್ರಿ ಎಲ್ಲಾ ಪುನಾರ ನಮ್ಗ
ಇಲ್ಲರೀ
ಡಾಕ್ಟರ್ ಬೇಡ್ ಕಳಿಸಸ್ತಾರ ಮುುಂದ ಅದ ರೀ
ನಿಮಗ್ ಗೊತ್ತದ್ ಬಿಡ್ರಿ ಅಂದ್ರೆ ಅಷ್ಟ ಕಷ್ಟ. ಅಷ್ಟ ರೀ ನಮಗೂ ನಿಮ್ಗ್ ಗೊತ್ತಾದ್ರೀ ನ ಅಂದ್ರ ನೀಮ್ ಯಾವಾಗ್ ಗಳಸ್ತಾರೀ ಗೊತ್ತಿ ಇರ್ತದರಿ ಯಾವೋ ತಳ ಬಿದ್ದಾರಿನ
ಟೈಮ್ ಇರ್ತ ಬ್ರೆ ಡಾಕ್ಟರ್ ಹ ಸೀನ್ ಇ ಸೀನ್ ಟಮಿ ಅವ್ರರು ಯಾರು ಕಸ ಅಂತ ತ ಹಗೋಬೇಕ್ರ
ಹೌದ್ರಿ ಕರ್ರೀ ನಾನ್ ನೀರಾಗ ಬಿದ್ದೆ ನೀರಾಗ ನೋಡ್ರಿ ಸರ್ ನೋಡ್ರಿ.
ತ ನಿರಾ ಹರ್ಷಪದ ನೀರು ಒಕ್ಕಳುವ ನಾ ಏನ್ ಹೇಳಿ ದ್ರಾಕ್ಷಿ ಪಡದ ನೀರು ಬಕ್ಕಳ ಆ ಕಡೆ ಹೋಗಬೇಡ್ರಿ ಅಂದ್ರ ನೀ ಆ ಕಡೆ ಹೋಗ್ತರಿ ಮತ್ತ
ಹೌದ್ೌದ್ರೀ ಹೌದ್ರಿ ಬಾಳ ಕಡೆ ಹೋಗ್ತವಿ ನೋಡ್ರಿ ನಾವ್ ಮನ್ಷ್ಯ ಏನ್ ನೋಡಕ್ ಬರಲ್ರರಿ.
ಹ್ಮ್ಮ್ಮ ನಮ್ ಮಾತೆ ಕಾ ಅಲ್ ಕೇಳ್ತ ನಿಮ್ ಸಲ ಸಲ ಕೇಳ್ತೇನ್ೀ ನಮ್ಗೆ ಮಾತೆ ಕಾ ನೋಟ ನಮ್ ನೀ ಕೂಡ್ರಿ ಅದು ಕೂಡ್ರಿ ಬೈ ಮಿಸ್ಟೇಕ್ ಮಾಡ್ತ ಕೂಡ್ರಿ ಅದು ಕೊಡ್ರರಿ ಯಾವ ಸಲ್ಫ ಕೊಡ್ರಿ ನಿಮ್ ಬೆನ್ನೊಂದುಲ್
ಕೊಟ್ಟನ್ ಕೊಟ್ಟೀನ್ ಕೊಟ್ಟೀನ್ ತೋರಿ ತೋರಿ ಕೊಟ್ಟನ್. ಎಪ್ಪೂ ನ ಹೇಳ ಇಲ್ಲಿ ಹೊಗದನ್ ನೋಡ್ರಿ. ಇಲ್ ತೋರಿ ಮತ್ತ ಇಲ್ ಸಲಕಿ ಹೋಗದನ್ ತಗಳಕ್ ಬವಲ್ಲತ್ರಿ. ತಗೊಂಡ ನೋಡ್ರಿ ಅವ ಯಾರು ಈ ರೀತೀಶ್ ತಗೊಂಡ್ ನೋಡ್ರಿ ಮತ್ ನಾ
ಇರ್ಲಾಕ್ ತಗೋಳಿ ತೋರಿ ಆವಾ. ಇಲ್ಲ ಅಾ ಆ ಕಡೆ ಯಾರೋ ಚೀರ್ತ್ತಾರ ಚೀರ ಬೈಬೇಕ್ ಅನ್ಲಾತೀನಿ ಕೆಲಸ ಮಾಡಕ್ ಬಿಟ್ಟ ಯಾಕ್ ಚಿರ್ಲಾತಿರಿ. ಅಂತ ಇಷ್ಟ ಆಯ್ತ ನೋಡ್ರಿ ಹಾ
ತಳ್ಕೋ ಬೇಕ್ರೀ ಮನುಷ್ಯ.
ಹುಡ್ಗೂರು ಏನ್ ಚಿರ್ತಏನಪ್ಪಾ ಒಂದ ಕೆಲ್ಸ ಮಾಡದ ಮಕ್ಕ ಉತ್ಸವ್ರೀ ಹುಡ್ಗೂರು ನಂಬಲ್ಲಿ.
ರೆ ಮನುಷ್ಯ ತಿಕೋಬೇಕ್ರಿ ನೀವ್ ಎಲ್ಲಿ ಇಲ್ ಬರ್ರಿ ಒಬ್ಬ ಅದನ್ರಿ ಇಲ್ಲಿ
ಇ ಇಲ್ಲ ಇಡ್ಲಾಕ್ ಇಡ್ಲಕ್ಕ ಅಲ್ಲಯ ಇಡ್ಲಕ್ಕ.
ಅವನಿಗಿ ಹೊರಗ್ ಬಾ ಅಂತ ಅನತಿನಿ ಬರ್ಲಗೇನ್ಅವನು, ಹೊರಗ್ ಬಾ.
ಹ ಹೊರಕ್ ಬಲ್ಲ್ಲ ಒಳಗ್ ಕುೂಂತ ಒಳ ಕುೂಂತ ಕೆಲ್ಸ ಮಾಡ. ಅವರು ಅವರೆನ್ ಆರಾಮ್ ಆದರಿ ಕೆಲಸ ಅವ್ದ ಮನೆ ಮ ಅದೇ ಎ ಹೊಡಿಬ್ಯಾಡ್ರಿ ಅವ್ರೀ ಹೊಡೆೆಲ್ಂತ ಹೇಳ ಏ್ ಅವ್ರ ಹೊಡಂದ ಕೆಲ್ಸ ಮಾಡಸತ್ೀ ಅವ್ ಹೊಡದ್ರರು ಕೆಲ್ಸ ಕೆಲ್ಸ ಮಾಡಲ್ರರಿ ಅವಾರಾರು ಎಲ್ ತಳಗಾರೀ ತಳಿ ತಳಿ ಹೊಲದಾಗ್ರೀ ಮ್ಯಗಿನ ಹೊಲ್ದಾಗರಿರೀ
ತಳಗಿನನ್ ಹೊಲ್ದಾಗಾರ.
ಅವ್ರ ಹರಗ್ ಬಲ್ರಿ ತಳಿ ಹೊದ ನೋಡ್ರಿ ಅವ್ರಿ ತಳಿ ಹೊದವ್ರಿ ಹೆಂಗ ಕೆಲ್ಸ ಮಾಡಿಸ್ತಿನ್ ನೋಡ್ರಿ ಕೊಟ್ಟೇನ್ ರಿ ನಾವ್ ತೋಗಿಂಡಿವ್ರಿ ಕೆಲ್ಸ ಸತ್ತಂಬಗೆ ಇ ಎಲ್ಲ ಪ ಇನ್ನೋಬಿನ್ ಬಿ ಹಂಗೆ ತೋತಾರ ಹಂಗೆ ಕೆಲ್ಸ ಕೆಲ್ಸ ಮಾಡ್ಸೋ್ ಬಿಡಲ್ ರಿ ಕೆಲ್ಸ ಕಂಟಿನ್ಯೂ ಕೆಲಸ ತಯಾರಿ ಇರ್ತದೆ ನಮ್ಮಲ್ಲಿ
ಹ್ಮ್ ಹೌದ್ರಿ ಹೌದ್ರಿ ಕೆಲ್ಸ ಮಾಡಬೇಕ್ರಿ. ಹೌದ ರಿ ಕೆಲ್ಸ ಆರಾಮ್ ಆರಾಮನ್ ನೀವ್ ಆರಾಮ್ ಅದಿರಾಲ್ರಿ.
ಆ್ ನೋಡಪ್ಪಾ ನೀವು್ ಇದಿರಿ ನಿಮ್ದು ನೀವ್ ಏನ್ ಹಚ್ಚಿರಿ ನಿಮ್ ಹೊಲ್ದಾಗ ನಿಮ್ ಊರಾಗ.
ನಮ್ ಹೊಲ್ದಗ್ ನೋಡ್ರಿ ಬಾಳ ಗಿಡಾಹಚ್ಚಿವ್ರಿ ಕಂಡಾಪಟ್ಟಿ ಗಿಡಾ. ಕಂಡಪಟ್ಟೆ ಅಂದ್ರ ಬಾಳ ಅಂದ್ರ ಬಾಳ್ ಗಿಡಾಚೋರಿ. ಗಿಡದ ಹೆಸರಿ ಹೇಳ್ಕೋತಹೊದ್ರ ಕಂಡಾಪಟಿ ಸಮಯ ಹೋಗ್ದ ನೋಡ್ರಿ.
ಹೇಳಿ ಹೇಳ್ರಿ ಹೇಳಿ ಸಮಯೋದ್ರ ಹೋಯತ್ರಿ ಸಮಯ ನಮ್ ಸಮಯ ಚಿಂತಿಲ್ರಿ ನಮಗ. ವಿಜ್ಞಾನ ಬೇಕ್ರೀ ತಲಿಗಿ ಜ್ಞಾನಗಳ್ ಬಗ್ಗೆ ಇನಂಚೂರ್ ಹೇಳ್ರಿ.
ಗಿಡ ನೋಡ್ರಿ ಗಿಡ ಫಸ್ಟ್ ಈ ಮನಿಕಾಯಿ ಗಿಡ ಹಚ್ಚಿವ್ರಿ.
ಮತ್ತ
ಮಾನಿಕೈ ಗಿಡ ತೆಂಗಿನಕಾಯ ಗಿಡ. ಇದು ಅಗಸಿ ಗಿಡ ಬೇವಿನಿ ಗಿಡ ಮತ್ತ ಇದು ಮತ್ತ ಬಾಳ ಗಿಡ ಆವಾ ಹೆಸರು ನಮಗೂ ನೆನಪ್ ಬರಲ್ಲಗ್ಯವ್ರಿ. ಮತ್ತ ತೆಂಗನ್ ಗಿಡ ತೆಂಗನ್ ಗಿಡ ಮನಿಕಾಯಿ ಗಿಡ ಈ ಅದು ಹುಂಚನ್ ಕಾಯಿ ಗಿಡ ಗೊತ್ತೆನ್ರೀ ಹುಂಚನ್ ಕಾಯಿ ಗಿಡ?
ಹಾ ಹುಂಚಿನ್ಕಾಯಿ ಗಿಡ ಹಚ್ಚರ್ ಅ ಬಾಬಬ ಹುಂಚಿನಕಾಯಿ ಗಿಡ ಬಾಳ ಲಾಬ್ ಆತದ್ ಅಲ. ಅದ್ರ ಲಭ ಹುಂಚ್ತಾಕಾಯಿ ಗಿಡದ್ಧು.
ಅಷ್ಟನ್ ಲಾಭ ಇಲ್ರಿ ಸುಮ ಅಷ್ಟ ಕಷ್ಟ ಆದದ್ರಿ ಏನ್ ಮಾಡುದ್ರಿ? ರಿ ಮನುಷಾ ಏನ ಮತ್ ನೀ ನೀವು ನಮಗ ಮಷ್ಟೆ ಗೊತ್ತರ ಅಷ್ಟಕ್ ಕಷ್ಟ ರೀ ಆತನೇನ್ರಿ ಮತ್.
ಹಗೆತಿಲ್ರಿ ನಮ್ಮದು ಒಂದು. ನ. ಒಂದ್ ಲಕ್ಷ ರೂಪಾಯಿ ಒಂದ ಗಿಡ ಮರ ಮಾರ್ಕೊಂಡು. ನ್ ಮಂದಿ ಪುನದ ರೀ
ಕರೆ ರ್ರೀ.
ಹಾ ರೀ ಹೂ ಮತ್ತೆ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ. ದಡ್ ಲ. ಅವ್ರ ಈ ಕಡೆ ಚಿನ್ಚ ಸುರ್ ಕಡೆ ಮಾರಾಯೇರೆ.
ಹಾ ಹಾ.
ಚತ ಚೋರ್ ಪ್ರೇಮ ಮಾರ ಅವರು ಹ್ಮ. ಹಾಕಡೆ ರೇಟ್ ಬಾಳ.
ಹೌದ್ರಿ.
ಸ್ವಲ್ಪ ರೇಟ್ ಚೊಲೋ ಇದಾವ ಅಂತಾ ಈಗ್ ಸದ್ಯಕ, ಅದಕ್ಕೆ ಆಕಡೆ ಮಾಡ್ಕೊಂಡ್ರವಿ ಈಗ ಒಂದ್. ನಾವಿ ಒಂದ್ ಎ ಜೋಡಿ ಎತ್ತುಗಳು ತೊಗೊಂಡಿದ್ವಿ ರೀ ಒಟ್ ಮೂರ್ ಲಕ್ಷ. ಇರ್ ಕೊಟ್ಟಿ ಎರಡು ಜೋಡ್ ಎತ್ತುಗಳು ತೊಗೊಂಡಿದ್ವಿ ನಾವು.
ಕರೆ ಕರೆ ಹೌದ್ರಿ ನಿಮ್ದ್ ಯಾಕೋ ಬಂದ ಐತಿ ನೋಡ್ರಿ ಯಾಕೋ ಬಂದ ಐತಿ ರೀ. ನಿಮ್
ಜವಾರಿ ಜವಾರಿ ಎತ್ತುಗಳು ಜವಾರಿ ಎತ್ತುಗುಳು. ಅದು ಹಚರ್ತ ಏನು ಅದು. ಮಕ್ಳು ಮಕ್ಳು ಈ ಮಕ್ಕಳು ಮುಂದಕ್ ಹೋಗ್ಯಾರಿ ನೀವು ಬಾಳ ಮುಂದುಕು ಅಂದ್ರೆ ಬಾಳ ಮುಂದಕ್ ಹೋಗ್ಯಾರಿ.
ಇಲ್ರರಿ ನಿಮ್ಮಷ್ಟೇ ಇದಾವು ನಮ್ದೇನ್ ಬಾಳ ಅಲ್ಲಾ. ಇದು ಹಚ್ಚರಿ ಬಿ ಆರ್ ಹೆಚ್. ಇವ್ರು ರಿತೀಶ್ ಹೋಗ್ಯಾರ ರಿತೀಶ್ ಅವರು ಹೋಗ್ಯಾರ. ರೀತಿಶ್ ಅವರು ಬಾಳ್ ಮುಂದ್ ಹೋಗ್ಯಾರಿ ನಾವಲ್ರಿ.
ಯಾವಾಗ್ ಅವ್ರ ಯಾವ ಅವ್ರ ಯಾವಾಗು ಮುಂದೆ ಇರ್ತಾರೆ.
ಬಿ ಆರ್ ಹಚ್ಚಿತಿನಿ ನೋಡ್ರಿ ಮತ್ ಬಿ ಆರ್ ಅನಕಥರ ಅವರು ಬಿ ಆರ್ ಹಚ್ಚದೆ.
ಅದೇ ಅದೇ. ಅದ ಬಿಹಾರ್ಕ್ ಹೋಗಿದ್ದೆ ಅದೇ ಒಂದ್ ಎರಡು ತಿಂಗಳು ಬಿಹಾರ್ ಕೆಲ್ಸ ಮಾಡ್ಲಕ್ ಹೋಗಿದ್ರಿ. ಈಗ ನಾವೇ ಬಿಟ್ಟು ಬಂದಿದೆ ನನ್ಗೆ ಬಾಳ ಕೆಲಸ ಮಾಡಿದ್ ನನ್ ಒಂದ ಎರಡು ವರ್ಷ ಆ ಕಡೆ ಕೆಲ್ಸಕ್ ಹೋಗಿದ್ದ. ಎಲ್ಲಾ ಹೊಟ್ಟಿಕ್ ಬಾಳಿವಿ ಮಾಡ ಮಾಡ್ಬೇಕತ್ ಹೋಗಿನ್ರಿ.
ಕರೆ ಕರೆ ಮಾಡ್ಬೇಕಾತ್ರಿ ಕೆಲ್ಸ ಕಂಡಪಟ್ಟಿ ಮಾಡ್ಬೇಕ್ರಿ ಏನು.
ಹಾ ರೀ. ಕೆಲ್ಸ ಕೆಲ್ಸ ಹೂ. ಅದೇ ಕೆಲ್ಸ ಆದ್ರೆ ಮುಂದಿನ ಕೆಲ್ಸ ಆಗ್ತಾವ ಈಗ ನೋಡ ಕೆಲ್ಸಿಲ್ಲ ಏನಿಲ್ಲ ನಂದು. ಸುಮ್ ಕುಂತಿವಿ ರಾತ್ರಿ ಬರ್ಬೇಕು ಮಾತ್ ಅಚ್ತೀವಿ ಅವರಿಗಿ ಇವರಿಗಿ ರಾತ್ರಿ ಆದ್ರಾ ಸಾಕು. ಮುಗಿತ್ ಮನಿಗ್ ಹೋಗ್ತಿವ್ರಿ ಮಕ್ಕೋತೇವ್ರಿ ಅಟೆ.
ಏಟ್ ಅಂತ ಮನುಷ್ಯ ಏಟ್ ಅಂತ ಸಮ್ ಕುರ್ತನಾ ಹೇಳ್ರಿ, ಈಗ ಬೆಳೆಸ್ಬೆಕ್ ಆಗುತ್ ರೀ ಅತ್ತೊಂಬತ್ತು ವರ್ಷ ಆಗ್ಯದ.
ತಿಳ್ಕೊಬೇಬೇಕು ರ್ರೀ ಮನುಷ್ಯ ಅಂದ ಬಳಿಕ ತಿಕ್ಕೋಬೇಕು.
ತಿಳ್ಕೊಲ್ಡ್ರಿ ಮನುಷ್ಯ ಮಾಡ ಬಿಟ್ಟ ಮನುಷ್ಯ.